ಏನು ಮಾಡುತ್ತಿದ್ದೀರಾ?
ಊಟ ಮಾಡಿ ಹಾಗೆ ಸುಮ್ಮನೆ ಕುಳಿತಿದ್ದೆ ನೀವು?
ನಾವು ಊಟ ಮಾಡಿ ಈಗ ತಾನೆ ನಮ್ಮ ಅಕ್ಕನ ಜೊತೆ ಮಾತ ಮಾತನಾಡಿ ನಿಮಗೆ ಕರೆ ಮಾಡಿದ್ದೆ.
ಹೌದೇ? ನಾನು ನಿಮಗೆ ಒಂದು ಸಂದೇಶವನ್ನು ಕಳಸಿರೂ ಪಟ್ಟಿದೆ ನೋಡಿ?
ಹಾ ನೋಡಿದ್ದೇನೆ.
ನೀನಾಗೇ ನಿನ್ನ ಬಾಲ್ಯ ನೆನಪಾಗುತ್ತದೇ
ಹೂ ಹೂ ಖಂಡಿತ ಬಾಲ್ಯ ಜೀವನದ ಅತ್ಯಂತ ಸುಂದರ ಮತ್ತು ಅಮೂಲ್ಯವಾದ ಹಂತ.
ಹೂ ತುಂಬಾ ನೆನಪಾಗುತ್ತದೆ ನನಗೂ ಬಾಲ್ಯದ ನೆನಪಗಳು ಮನಸ್ಸಿಗೆ ಸದಾ ಸಂತೋಷ ತೋಷವನ್ನು ನೀಡುತ್ತವೆ.
ನನಗೆ ಕಬಡ್ಡಿ ರಂಗ್ ಲಗೋರಿ ಹಾಟಗಾ ಆಟ ಏನಿದು ಅಡ್ಡಗಾಟ ಮತ್ತು ಓಟ
ನೀವು ಒಂದು ವಾಕ್ಯವನ್ನು ಬಿಟ್ಟೇ ಬಿಟ್ಟಿರಿ.
ಹೌದಾ?
ಹೂ
ತುಂಬಾ ನೆನಪಾಗುತ್ತದೆ ಬಾಲ್ಯದ ನೆನಪುಗಳು ಮನಸ್ಸಿಗೆ ಸದಾ
ಅದು ಅಲ್ಲ ಅದು ನಾನು ಓದಿದೆ ನಾನು ಹೇಳಿದೆ.
ಹಾ ಹಾ ಹ ಹ ಸರಿ ಸರಿ ಹು ನಿನಗೆ ಬಾಲ್ಯದಲ್ಲಿ ಯಾವ ಹಾಟ ಹೆಚ್ಚು ಇಷ್ಟವಾಗಿತ್ತು.
ನನಗೆ ಕಬಡ್ಡಿ ಲಗೋರಿ ಅದಗಾತಾ ಮತ್ತು ಉ ಓಟದ ಆಟಗಳು ತುಂಬಾ ಇಷ್ಟವಾಗಿದ್ದವು ನಿನಗೆ.
ನನಗೆ ರಂಗೋಲಿ ಹಾ ಟ ಗಾಲಿಪಟ ಆರಿಸೂ ಗೋಲಿ ಆಟ ಗಾಳಿ ಪಟ ಆಡಿಸುವುದು ಮತ್ತು ಸ್ನೇಹಿತರ ಜೊತೆಗೆ ಓಡಾಡುವುದು ತುಂಬಾ ಇಷ್ಟವ ಇತ್ತು
ಆಗ ನಾವು ಸಮಯವನ್ನು ಗಮನಿಸದೇ ಆಟವಾಡುತ್ತಿದ್ದೆವು
ಹೌದು ಸಂಜೆ ಹಾಗೂುವರೆಗೂ ಆಟವಾಡಿ ನಂತರ ಮನೆಗೆ ಹೋಗುತ್ತ ಯದ್ದೇವು
ದಿನಗಳು ಕೂಡ ಎಷ್ಟು ಸುಂದರವಾಗಿದ್ದವು
ಬೆಳಗ್ಗೆ ಶಾಲೆಗೆ ಹೋಗುವ ಸಂತೋಷವೇ ಬೇರೆ
ಗುರುತುಗಳು ನಮಗೆ ಪಾಠದ ಜೊತೆಗೆ ಉತ್ತಮ ನಡತೆಯನ್ನು ಕಳಿಸುತ್ತಿದ್ದರು
ಸ್ನೇಹಿತರ ಸ್ನೇಹಿತ ಇದರ ಜೊತೆಗೆ ಊಟ ಹಂಚಿಕೊಂಡು ತಿನ್ನ ದಿನಗಳು ನೆನಪಾಗುತ್ತವೆ
ಹು ಆ ಸಮಯದಲ್ಲಿ ಚಿಕ್ಕ ವಿಷಯಗಳಲ್ಲಿ ದೊಡ್ಡ ಸಂತೋಷ ಸಿಗುತ್ತಿತ್ತು
ಬಾಲ್ಯದಲ್ಲಿ ನಮಗೆ ಯಾವುದೇ ಚಿಂತೆ ಇರಲಿಲ್ಲ
ಹೌದು ಹಓದದು ಆಟವಾಡುವುದು ಮತ್ತು ಮನೆಯವರ ಜೊತೆ ಸಮಯ ಕಲಿಯುವುದು ನಮ್ಮ ಜಗತ್ತಾಗಿತ್ತು
ನಿನ್ನ ತಾಯಿ ನಿನಗೆ ಯಾವ ಕಥೆಗಳನ್ನು ಹೇಳುತ್ತಿದ್ದಳು
ಒಳ್ಳೆಯ ಗುಣಗಳು ಸತ್ಯ ಪ್ರಾಮಾಣಿಕತೆ ಮತ್ತು ಧೈರ್ಯದ ಕಥೆಗಳು ಹೇಳುತ್ತಿದ್ದರು
ನನ್ನ ಹಜೆ ಪ್ರತಿದಿನ ಮಲಗ ಮೊದಲು ಒಂದು ಕತೆೆ ಹೇಳುತ್ತಿದ್ದರು
ಆ ಕಥೆಗಳು ಜೀವನದ ಅಮೂಲ್ಯ ಮೌಲ್ಯಗಳನ್ನು ಕಳಿಸುತ್ತಿದ್ದವು
ಹಬ್ಬಗಳ ಸಮಯದಲ್ಲಿ ಬಾಲ್ಯದ ಸಂತೋಷ ಇನ್ನಷ್ಟು ಹೆಚ್ಚಾಗುತ್ತಿತ್ತು
ಹೊಸ ಬಟ್ಟೆ ಧರಿಸಿ ಸಿಹಿ ತಿಂಡಿಗಳನ್ನು ತಿನ್ನುವುದು ಮತ್ತು ಬಂಧುಗಳ ಜೊತೆ ಜೊತೆಗೆ ಹೋಗುವುದು ತುಂಬಾ ಸಂತೋಷ ಕೊಡುತ್ತಿತ್ತು.
ಬೇಸಿಗೆ ರಜೆಯಲ್ಲಿ ನಾವು ಊರಿಗೆ ಹೋಗುತ್ತಿದ್ದೆವು.
ನಾನು ಕೂಡ ಅಲ್ಲಿ ಹೊಲಗಳು ಮರಗಳು ನದಿಗಳು ಮತ್ತು ಪ್ರಕೃತಿಯ ಮತ್ತೆ ದಿನಗಳನ್ನು ಕಳೆಯುತ್ತಿದ್ದತ್ತು.
ಮರ ಹತ್ತುವುದು ಹೆಣ ಹಣ್ಣು ಕೀಳುವುದು ಎಷ್ಟು ಸಂತೋಷ ಕೊಡುತ್ತಿತ್ತು.
ಆಗ ಜೀವನ ತುಂಬಾ ಸರಳವಾಗಿತ್ತು.
ಹ್ಮ ಹ್ಮ
ಏನು ಮಾಡುತ್ತಿದ್ದೀರಾ ನೀವು
ಅಯ್ಯೋ ನಾನು ನಮ್ಮ ಅಜ್ಜಿ ಬಂದ್ದು ನಮ್ಮ ಅಪ್ಪ ಊತಿ ಊ ಊಟ ಮಾಡಿದರ ಇಲ್ವಾ ಅಂತ ಕೇಳುತ್ತಿದ್ದರು ಅದನ್ನು ನೋಡುತ್ತಿದ್ದೆ ಅಜ್ಜಿನ
ಹೌದೇ ಹ್ಮ್
ಹಾಗ ಜೀವನ ತುಂಬ ಸ ಬಾಲ್ಯದ ನಮಗೆ ಯಾವ ಪಾಠವನ್ನು ಕಲಿಸುತ್ತದೆ
ನಿಷ್ಕಷ ಪಟ್ಟತ್ತ ಪ್ರೀತಿ ಸ್ನೇಹ ಹಂಚಿಕೊಳ್ಳುವ ಮನೋಭಾವ ಮತ್ತು ಸಂತೋಷದಿಂದ ಬದುಕುವುದು. ನ್ನು ಕಳಿಸುತ್ತಿತ್ತು.
ಇಂದಿನ ಮಕ್ಕಳಿಗೂ ಇಂತಹ ಬಾಲ್ಯ ಸಿಗ ಸಿಗಬಲ್ಲಲ್ಲೇನಾ
ಖಂಡಿತ ಅವರು ಖಂಡಿತ ಅವರು ಆಟ ವಡಬೇಕು ಪ್ರಕೃತಿಯ ಜೊತೆ ಸಮಯ ಕಳೆಯಬೇಕು ಮತ್ತು ಉತ್ತಮ ಮ ಮೌಲ್ಯಗಳನ್ನು ಕಲಿಯಬೇಕು
ಬಾಲ್ಯದ ನೆನಪು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ
ಬಾಳ್ಯ ಮರಳ ಬರುವುದಿಲ್ಲ ಆದರೆ ಅದರ ನೆನಪುಗಳು ಜೀವನ ಪೂರ್ತಿ ನ ನಮ್ಮೊಂದಿಗೆ ಇರುತ್ತದೆ.
ಹೇಳಿ ಇಂದು ಬಾಲ್ಯದ ಬಗ್ಗೆ ಮಾತನಾಡಿ ನಂತರ ನಂಗೆ ಸುಂ ತುಂಬಾ ಸಂತೋಷವಾಯಿತು.
ಹೌದು ನನಗೂ ಅಷ್ಟೆ ನೀವು ಮರಕೋತಿ ಆಟ ಲಗೋರಿ ವೆಲ್ಲ ಆಡುತ್ತಿರಲಿಲ್ಲವೇ.
ಆಡುತ್ತಿದ್ದೆ ತುಂಬಾ ಹಾಡುತ್ತಿದ್ದೆ ನಮ್ಮ ಮನೆಯ ಪಕ್ಕದಲ್ಲಿ ಹುಂಚೆ ಮರಗಳ ದೊಡ್ಡದಾಗಿದೆ. ಅದರ ಬಳಿ ನಾನು ನನ್ನ ಸ್ನೇಹಿತರು ನನ್ನ ಅಕ್ಕಂದಿರು. ಎಲ್ಲರೂ ಆಟ ಆಡುತ್ತಿದ್ದೀರಿ.
ಹ್ಮ್ ಆಗ ನಾವು ಇನ್ನೊಂದು ಆಟ ಆಡುತ್ತಿದ್ದೆವು ನೆನಪಿದೆಯೇ. ಈ ತಿಂದಿರೋ ಕುರ್ಕುರೆ ಪೊಟ್ಟಣಗಳನ್ನ.
ಆ ಕಲ್ಲಿನಲ್ಲಿ ಚೆಚ್ಚಿ ಬಿಟ್ಟು ಅಂಗಡಿ ಎಲ್ಲ ಇಟ್ಟಿಕೊಳ್ಳುತ್ತಿದ್ದೇವೆ.
ಹೌದು ಅಡಿಗೆ ಮಾಡುವುದಕ್ಕೆ. ಕೆ ತೆಂಗಿನಕಾಯಿಯ ಚಿಪ್ಪನ್ನು ಅದರ ಒಳಗಡೆ ಮಣ್ಣು ನೀರ್ ರು ಸೊಪ್ಪುಗಳು ಏನೇನೋ ಹಾಕುತ್ತಿದ್ದೆವು ಅಲ್ಲವೇ.
ಹ್ಮ್ ಇನ್ನು ಒಂದು ಗೊತ್ತಾ ನಮ್ಮ ಊರಿನಲ್ಲಿ ಜುಲೈ ತಿಂಗಳಲ್ಲಿ ಕಾವಡಿ ಮ ಮಾಲೆ ಹಾಕುತ್ತಾರೆ. ರೆ ನಾವು ಆ ಕಹಡಿ ಮಾಲೆ ಎಲ್ಲ ಮುಗಿದ ನಂತರ ನಾವು ಆತರ ಆಟ ಆಡುತ್ತೇ
ಹೌದು ದೇವರು ಮೈ ಮೇಲೆ ಬಂದ ಹಾಗೆ. ಆ ದೇವರ ಹಾಡುಗಳನ್ನು ಹೇಳಿಕೊಂಡು ಆ ಡೋಲು ಬಾರಿಸಿಕೊಂಡು.
ಪೂಜೆಗೆ ಎಲ್ಲ ಮಾಡಿ ಕೊಂಡು.
ಹೌದು ನೆನಪಿದೆ ಮತ್ತೆ ಮಳರಾಯ ಅಂತೆಲ್ಲಾ ಮಾಡುತ್ತಿದ್ದ
ಹಾ ಮಣ್ಣಿನಿಂದ ಮಾಡುತ್ತಿದ್ದರ ಅದನ್ನ ಮನೆ ಮನೆ ಏ ತಗೊಂಡೋಗಿ ಪೂಜೆ ಮಾಡಿ ತಲೆ ಮೇಲೆ ನೀರನ್ನು ಸುರಿದು-
ಹ್ಮ ಆಗ ಆತರ ಮಾಡಿದರೆ ಮಳೆ ಬರುತ್ತದೆ ಎಂದು ನಂಬಿದ್ದೆವು.
ಹ್ಮ್
ಹ್ಮ್ ಮತ್ತೆ ಗಣಪತಿ ಎಲ್ಲ ನಾವೇ ಮಣ್ಣಿನಿಂದ ತಯಾರು ಮಾಡುತ್ತಿದ್ದೆವು.
ಚಿಕ್ಕ ಚಿಕ್ಕ ಅಡುಗೆ ವಸ್ತುಗಳನ್ನು
ಹ ಅದು ಬಂಕ ಮಣ್ಣು ಎಂದು ಹೇಳು ತ್ತೇವೆ ಕಪ್ಪು ಮಣ್ಣು ಬಂಕ ಮಣ್ಣು.
ಊರಿನಲ್ಲಿ ಅಲ್ಲಿ ಆಸ್ಪತ್ರೆ ಇದೆ ಆ ದನಗಳದುು ಹಲಿದ್ರಾ ಪಕ್ಕದಲ್ಲಿ ಪುದುದೇ ಮಣ್ಣು ಸಿಗುತ್ತಿತ್ತು.
ಹ ಅದರಲ್ಲಿ ಅಡಗೆ ಪಾತ್ರೆಗಳು ತೊಟ್ಟಿಲು ಮಗು ಅಮ್ಮ. ಹೀಗೆ ಮನೆ ಮಾಡೋದು ಏನೇನೋ ಮಾಡುತ್ತಿ
ಹುಂಡಿಗೆ ಎಲ್ಲಾ ಮಾಡುತ್ತಿದ್ದೆ ಹುಂಡಿಗೆ ಮಾಡಿ ಬಿಸಿಲಿನಲ್ಲಿ ಇ ಇಟ್ಟು ಮತ್ತೆ ಅದ್ರಕ್ಕೆ ಹಣ ಹಾಕ
ಹತಾ ನೆನಪಿದೆ ನನಗೆ. ಗು ಆ ದಿನಗಳು ತುಂಬಾ ಚೆನ್ನಾಗಿದ್ದವು.
ಹ್ಮ್ ಮತ್ತೆ ಒಬ್ಬರನ್ನು ಬಗ್ಗಿಸಿ ಅವರ ಮೇಲೆ ಹೆಗ್ ಎಗರುವುದೂ ಹೌದು ಅಭಿಮನ ಅಭಿಯೋ ಅನ್ನ
ಆ ಬಿಯೋ ಮನಾಬಿಯೋ.
ಹ್ಮ್
ಒಂದು ಬಾರಿ ನಾನು ಜೋಕಾಲಿ ಆಡ್ಲಿಕ್ಕೆ ಹೋಗಿ ನನ್ನ ಕೈಯನ್ನೇ ಮುರಿದುಕೊಂಡಿದ್ದೆ.
ಹ್ಮ
ಆ ಕೈಗೆ ಕಟ್ ಹಾಕಿಸಿಕೊಂಡು ಮೂಳೆ ಸೈಡಿಗೆ ಹೋಗಿದೆ ಎಂದು.
ನಾಟಿ ಮೊಟ್ಟೆಗಳನ್ನು ತಂದು ನಾಟಿ ಔಷಧಿರ ಹತ್ರ ಹೋಗಿ. ಅವರು ಎಳಿದರು ಪಟ್ಟಂತ ಅಂದು ಎಷ್ಟು ನೋವು ಆಗುತ್ತಿತ್ತೊ ಆಗ ನನಗೆ.
ಈಗ ಹ ಹ ಈಗ ಆಗಿದ್ದರೆ ಅನುಭವನ್ನು ಸಹಿಸಲು ಸಾಧ್ಯವಿಲ್ಲ
ಹೌದು ನೀವು ಜೋಕಾಲಿ ಎಲ್ಲಾ ಆಡಿದ್ದೀರಿಯೇ
ಹಾ ಹಾಿದ್ದೇನೆ ಆದೆ ಒಂದು್ ಸಾರಿನೂ ಬಿದ್ದಿಲ್ಲ
ಹೌದ ನಾನು ಒಬ್ಬಳೆ ಆತರ ಆಳಿಕಂಟ
ಮನೆಯಲ್ಲಿ
ಹ್ಮ್
ನನ್ನ ಅಕ್ಕನ ಮಕ್ಕಳಿಗೆ ಹಾಕಿರೋದು
ಹ್ಮ್ ನಿಮ್ಮ ಅಕ್ಕನ ಮಕ್ಕಳು ನಿಮ್ಮ ಮನೆಯಲ್ಲೇ ಇರುತ್ತಾರೇ
ಹಾಗಾಗ ಅವರಿಗೆ ರಜೆ ಸಿಕ್ಕಾಗ ಬಂದು ಹೋಗುತ್ತಾ ಇರುತ್ತಾರೆ ನನಗೆ ಅವರು ನೋಡಬೇಕು ಅಂತ ಅನಿಸಿದಾಗ ಅವರ ಜೊತೆ ಇರಬೇಕು ಅನಿಸಿದಾಗ ನಾನು ಹೋಗಿ ಕರೆದುಕೊಂಡು ಬರುತ್ತೇನೆ ನಮ ಅಮ್ಮ ಊರಿಗೆರಿಗೆ
ಮತ್ತೆ ಕರೆದುಕೊಂಡುವ ಅವರು ಅಮ್ಮ ಅಪ್ಪ ಬೇಕು ಎಂದು ಕೇಳುವುದಿಲ್ಲವೇ
ಕೇಳುದಿಲ್ಲ ನಾವು ಚೆನ್ನಾಗಿ ನೋಡಿಕೊಳ್ಳುತ್ತೆ ೇವೆಲ್ಲ ಅವರೇಏನಕ್ಕೆ ಕೇಳುತ್ತಾರೆ ಅಮ್ಮ ಬೇಕು ಅಪ್ಪ ಬೇಕು ಅಂತ
ಹ್ಮ್ ಅಲ್ಲ ಕೆಲವೊಂದು ಮಕ್ಕಳು ಕೇಳ ಇತ ಅಲ್ಲವೇ ಅಪ್ಪ ಅಮ್ಮನನ್ನು ಬಿಟ್ಟು ಎಲ್ಲಿ ಹೋಗುದಿಲ್ಲ ಅಲ್ಲವ
ನಮ್ಮ ಅಕ್ಕನ ಮಕ್ಕಳಿಗೆ ಅಭ್ಯಾಸ ಆಗಿದೆ ನಮ್ಮ ಜೊತೆ ಇರುವೋಂಂತದ್ದು ಅ ಲ್ಲಿ ನನ್ನಮ್ಮನ ಜೊತೆ ಇರೋದು ತುಂಬಾ ಇಷ್ಟ ಅವರಿಗೆ
ಹ್ಮ್
ಅದಕ್ಕಾಗಿ ಊರಿಗೆ ಬರಲು ಅವರು ಇಷ್ಟ ಪಡುತ್ತಾರೆ.
ತಿಂಗಳಿಗೆ ವಾರಕ್ಕೆ ಒಮ್ಮೆ ಬರುತ್ತಾರೋ ಅಥವಾ ತಿಂಗಳಿಗೆ ಒಮ್ಮೆ
ತಿಂಗಳಿಗೊ ಎರಡು ಸಾರಿ ಬಂದು ಹೊರಟೋಗಿರುತ್ತಾರೆ.
ಹ್ಮ್ ಮತ್ತೆ ಏನು ಸಮಾಚಾರ ಮತ್ತೆ ಯಾವ ಆಟಗಳು ನೆನಪಿದೆ ನಿಮಗೆ
ಕೊರೋನಾ ಟೈಮ್ಲ್ಲಿ ನಮ್ಮ ಸುತ್ತಲಿನಲ್ಲಿರುವವರು ಹೆಲ್ ಅವಾಗ ಲಾಕ್ ಡೌನ್ ಆಗಿತ್ತು ಅಲ್ಲವೇ ಆಗಿನ ಸಮಯದಲ್ಲಿ ಟ್ಯಾನ್ಸ್ ಆಡಿದ್ದು ಮತ್ತೆ ಪಕ್ಕದ ಮನೆಯವರಿಗೆ ಮದುವೆ ಆದಲ್ಲಿ ತುಂಬಾ ಚೆನ್ನಾಗಿತ್ತು ಹಾಗ ಎಲ್ಲರೂ ಜೊತೆಯಲ್ಲಿದ್ದಾಗ
ಹ್ಮ್
ಕ್ರಿಕೆಟ್ ಆಡಿದ್ದು ಬ್ಯಾಟಬಲ್
ಹ್ಮ್ ತ ಸರಿ ನೀವ ಆಗೇ ನೆನಪಿಸಿಕೊಳ್ಳತಾಯ್ರರಿ ನಾನು ನಿಮಗೆ ಮುಂದಿನ ಕರೆಯಲ್ಲಿ ಸಿಗುವೆನು ಆಗ ಇನ್ನಷ್ಟು ನಮ್ಮ ಬಾಲ್ಯದ ವಿಷಯಗಳನ್ನು ನಿಮ್ಮ ಬಾಳಯದ ವಿಷಯಗಳನ್ನು ಹಂಚಿಕೊಳ್ಳೋಣ
ಹಾ ಹಾಗೆ ಆಗಲಿ
ಧನ್ಯವಾದಗಳು
ಧನ್ಯವಾದಗಳು